ಹಲೋ ಮಾಡಡತರ. ಹಾ.
ಏನಿಲ್ಲಕ್ಕ ಈಗ ಅದಿದ್ ಮಾಡ್ಕೂತ್ ಕೂತಿದ್ದೆ ಏನಾರ ಒಂದಿತ್ತು ಸ್ವಲ್ಪ ರೈಸ್ ಮಾಡಿದ್ರತ್ ಏನಾರ ಮಾಡ್ಕೊಂಡ್ರತ್ ಅಂತ ಹೇಳಿ. ಏ ಯೋಚನೆ ಮಾಡತ್ತಿದ್ದೆ ನೋಡು ಏನ್ ರಾಯ ರಾತ್ರಿ. ಉಣ್ಣಕ ಬೇಜಾರಾಕ್ತತಿ ಬಿಡಕ್ಕ. ಬಿಸಿಲು ಒಂದು.
ಹೌದೌದು ಹಂಗ ಹಂಗಕತಿ. ಏನ್ ಮಾಡ್ಬೇಕಂ ಮಾಡಿ.
ಕೈ ಏನು ಮಾಡ್ಬೇಕು ತಿಳಿವಲ್ತು. ಅದಕ ಗ್ಯಾಸ್ ಮುಂದ್. ಬಂದು ನಿಂತೀನಿ ಏನ್ ಮಾಡ್ಲಿ ಅಂತೇಳಿ. ಮಾಡ್ಬೇಕ್ ಏನಾರ. ಏನಾರ ಇದ್ರೆ ನೀನೆ ಸಜೆಸ್ಟ್ ಮಾಡಾಲ್ಲ.
ಏನ್ ಮಾಡ್ತಿದಿ ಇದನ್ನ. ಗೀ ರೈಸ್ ಮಾಡ್ತೀನ.
ಹ್ಮ್ ಘೀ ರೈಸ್ ಹೆಂಗಕ್ಕ ಮಾಡದು.
ಗೀ ರೈಸ್ ಏನಿಲ್ಲ ಹಸಿ ಏ ಒಂದ್. ಹಾಕ್ಕೇತಿ ಒಂದು ಹದ್ನೈದು ಇಪ್ಪತ್ತು ನಿಮಿಷ.
ಹ್ಮ ಹ್ಮ ಹ್ಮ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಕು ಹ್ಮ.
ಹ್ಮ್ ಹ್ಮ್ ಮಾಡ್ತಿದ್ರ ಅದನ್ ಮಾಡೆ ಇಲ್ಲ ಬೇರೆ ಏನಾರ ಪುದೀನ ರೈಸ್ ತರ ಮಾಡ್ಕೋತಿನಿ.
ಹ್ಮ್ ಪುದೀನ ರೈಸು ಓಕೆ. ಪುದೀನ ರೈಸ ಹೆಂಗ್ ಮಾಡ್ತಾರ ಹೇಳಕ್ಕ ನಾನ್. ಆಸ್ಟ್
ಅದೆ ಪುದಿನ ರೈಸ್ ರೈಸ್. ಮಾಡ್ಕೊಂಬಿಡದು ವೈಟ್ ರೈಸ್.
ಓ ಸಪರೇಟ್ ವೈಟ್ ರೈಸ್ ಮಾಡ್ಕೋಕ. ಮುಂಚೆ.
ಹಾ ವೈಟ್ ರೈಸ್ ಮಾಡ್ಕೊಂಡೆ. ಹಾ ಪುದಿನಾ. ಹಸಿ ಮೆಣಸಿನಕಾಯಿ. ಆಮೇಲೆ ಇದು. ಶುಂಠಿ ಬೆಳ್ಳುಳ್ಳಿ. ಆ ಒಂದ್ ಸ್ವಲ್ಪ ಚಕ್ಕಿ ಲವಂಗ. ಅದನ್ನ ರೂಬ್ಕೋಬೇಕು. ಪೇಸ್ಟ್ ಗಟ್ಲೆ.
ಅದೇನ್ ಪುದಿದ ಪುದೀನನ ಇದು ಮಾಡ್ಬೇಕೇನಕ. ಹ ಅಲ್ಲ ಸೊಸದಾತು ಅದನ್ ಸ್ವಲ್ಪ ಎಣ್ಣಿ ಒಳಗ ಏನರ ಫ್ರೈ ಮಾಡ್ಕ ಕುಬೇಕ್.
ಇಲ್ಲ ಹಸಿ ಇಲ್ಲ ಹಸಿದನ್ನ ರುಬ್ಕೊ ಫಸ್ಟ್. ಅದ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನಾ. ಆಮೇಲೆ ಚಕ್ಕೆ ಲವಂ ಗ ಹಾಕಿ ಸ್ವಲ್ಪ ಬಡೇ ಸಪ್ಪ್. ಪಿದ್ರ ಬಡೆ ಸೊಪ್ಪು ಹಾಕ್.
ಪುದೀನ ರೈಸ್ಗ ಬಡೆ ಸೊಪ್ಪ.
ಹಾ ಸ್ವಲ್ಪ ಹಾಕು.
ಎದುಕಕ್ಕಾ ಅದು ಬಡಸೊ ಪ್ಪ.
ಫ್ಲೇವರಿಗೆ.
ಫ್ಲೇವರಿಗೆ
ಹಾ ಫ್ಲೇವರ್ಗ ಸ್ವಲ್ಪ ಹಾಕ್ಬಕು. ನಡಿತೇತಿ ನಡಿತೇತಿ ಜೀರಾ ಹಾಕು ಹಾ ಜೀರಾ ಹಾಕು.
ಹಾ ಜೀರಾ ಹಾಕು ಅದು ಏನಾಕತಿ ಪುಳಿ ರುಬ್.
ಹ ಹಾ ಇದು ಏನೇನು ಪುದೀನಾ ಪುದೀನಾ ಹಸಿಮೆಣಸಿಕಾಯಿ ಚಕ್ಕಿ ಲವಂ ಏಲಕ್ಕಿನೂ ಹಾಕೋಬೋದ.
ಏಲಕ್ಕಿ ಬೇಡ ಚಕ್ಕೆ ಲವಂಗ.
ಹಾ
ಜೀರಾ ಜೀರಾ ಇಲ್ಲ ಬಡೆ ಸೊಪ್ಪು. ಕೊತ್ತಂಬರಿ ಎಲ್ಲಾ ಮಿಕ್ಸಿ. ಮಣ್ಸೆಲ್ಲ ಏನು ಬೇಡ ಹಸಿ ಮಣಸಿನ್ಕಾಯ ಹಾಕರ್
ಹ ಜಸ್ಟ್ ಚಕ್ಕಿ ಲವಂಗ ಅಷ್ಟೆ.
ಚಕ್ಕೆ ಲವಂಗ ಅಷ್ಟೆ ಜೀರಿಗೆ ಅದನ್ನ ಮಿಕ್ಸಿ ಮಾಡ್ಕೊ ಹ ಪೇಸ್ಟ್ ಮಾಡೋದನ್ನ ಪೇಸ್ಟ್ ಮಾಡಿ ಏನ್ ಮಾಡ ತದಿ ಸಣ್ಣಗೆ ಈರುಳ್ಳಿ ಹೆಚ್ಕೊ.
ಹ್ಮ್ ಹ್ಮ್ ಹ್ಮ್
ಈರುಳ್ಳಿ ಟೊಮೆಟೊ ಹೆಚ್ಕೊ ಒಂದ್ ಸ್ವಲ್ಪ್. ಪ್ಪ ಎಣ್ಣಿ ತು ಪ್ಪ ಹಾಕಿ ಆ ಇದನ್ನ ಒಂದ್ ಸ್ವಲ್ಪ ಗೋಡಂಬಿ ಕ ಗೋಡಂಬಿ
ಈರುಳ್ಳಿ ಟೊಮೆಟೊ ಎರಡೂನಾ.
ಹಾ ಒಂದೊಂದ್ ಈರುಳ್ಳಿ ಟೊಮ್ಯಾಟೊ.
ಹಾ ಹಾ ಹಾ.
ಆಮೇಲೆ ಏನ್ ಮಾಡ ಸ್ವಲ್ಪ ಎಣ್ಣಿ ತುಪ್ಪ ಹಾಕ್ತಿವಲ್ಲ ಫಸ್ಟ್ ಗೋಡಂಬಿ ಕರ್ತಕ್ಕೊ. ಗೋಡಂಬಿನ ಆಮೇಲೆ ಒಂದ್ ಸ್ವಲ್ಪ ಶೇಂಗಾ.
ಗೊ ಕರತ್ ಕರೀಬೇಕಾ. ಒಗ್ಗರಣೆ ಕೊಡುಕಿನ ಮುಂಚೆ ಎಣ್ಣಿ ಒಳಗ್
ಹಾ ಹಾ ಅದ ಒಂದ ಕರದ ತಕ್ಕೊಂಬಿಡ. ದ ಎಣ್ಣ್ಯಾಗ ನಾವು ಮತ್ ಒಗ್ಗರಣೆ ಮಾಡಕ್ ಬರ್ತತಿ.
ಹ್ಮ್ ಹ್ಮ್ ಹ್ಮ್ ಓಕೆ ಹಾ ಹಾ ಹಾ.
ಹಂಗ
ಗೋಡಂಬಿ ಸ್ಕಿಪ್ ಮಾಡ್ಬೋದಲ್ಲಾ ಬ್ಯಾಡಂದ್ರ.
ಹ್ಮ ಮಾಡ್ ಹ್ಞೂಂ ಮಾಡ್ಬೋದು. ಮಾಡ್ಬೋದು ಅ ಅದನ್ ಕರ ತಕ್ಕೊಂಡು ಅದಕ್ಕ ಒಂದ್ ಸ್ವಲ್ಪ ಜೀರಾ ಹಾಕಿ ಹಾ ಸಾಜೀರಾ ಇದ್ರ ಚುಲೋ ಆಗ್ ಕತಿ ಸಾಜೀರಾ ಅಂತ ಸಣ್ಣುವ್ ಬರ್ತಾವ್ ನೋಡ್ ಜೀರ್ಗೀಗತ್ಲೆನ ಸ ಸಣ್ಣವ್ ಇರ್ತಾವವ್.
ಹಾ ಹಾ.
ಅದ ಹಾ ಹಾ ಅದನ್ನ ಹಾಕ ನಡಿತತಿ ನಡತತಿ ಆಮೇಲೆ ಇದನ್ನ ಈರುಳ್ಳಿ ಹಾಕ ಫ್ರೈ ಮಾಡ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ. ಆಮೇಲೆ ಸ್ವಲ್ಪ ಅರಿಶ್ಣ ಪುಡಿ ಹಾಕ. ಅದ್ ಎರಡು ಸ್ವಲ್ಪ ಮೆತ್ತಗಾದ್ ಆಮೇಲ್ ಇದು ರುಬ್ಬಿರೋದನ್ನ ಹಾಕ್ ಅಕ್ಕಿ ಸ್ವಲ್ಪ ಹೊತ್ ಬೇಯ್ಸ ಕ್ಲೀನ್ ಆಗಿ ಹಸಿ ವಾಸ್ನೆ ಹೋಗೋ ಮಟ್ಟ ಎಣ್ಣೆ ಸಾಯ ಎಣ್ಣಿ ಸೈಡಿಗೆ ನಿಂತ್ಕೋಬೇಕ್ ನೋಡು ಸ್ವಲ್ಪ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಆ ತರ ಎಣ್ಣಿ ಸೈಡ್ ಗೆ ನಿಂತ್ಕೋಬೇಕು ಹಾ ಹಾ ಓಕೆ ಹಾ ಹಾ.
ಫ್ರೈ ಆಗೇತ ಅಂತ ಆಮೇಲೆ ಉಪ್ಪು ಒಂದ ಚೂರ್ ಸಕ್ಕರೆ ಹಾಕ. ಉಪ್ಪು ಸಕ್ರೆ ಆಮೇಲೆ ನಿನಗೆ ಎಷ್ಟು ಬೇಕಷ್ಟು ರೈಸ್ ಕಲಸ್ಕೊಂಡು. ಹ ನಿಂಬೆ ಹಣ್ಣು ಹಿಂಡ ಹೊಂಬಿಡು
ಹಾ ಹಾ ಹಾ ಓಕೆ.
ಚಲೋ ಆಕತ್ ಬೇಕಾರ ನಿಂಗ. ಏನ
ಅದು ಪುದೀನ ಅದು ಇದೀಗ್ ಮಾಡಿರ್ತಿದಲ್ಲ ಇದು ಮಸ್ ಮಸಾಲಾನ ಈಗ ನಾವು ಪ್ರತಿ ಸಲಾನೂ ಹೂಂ ಪ್ರತಿ ಸಲಾನೂ ಅದನ್ ಮಾಡ್ ಮಾಡ್ ಮಾಡ್ ಮಾಡ್ ಮಾಡ್ ಮಾಡಿ ಮಾಡು
ಹೌದು ಹೌದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಬರ್ತೆೇತ್ ಅದೇನ್ ಕೆಡೋದಿಲ್ಲ.
ಓ ಅದ್ನ ಕೇಳಿದೆ ನಾನ್ ಜಾಸ್ತಿ ಮಾಡಿಟ್ ಕೊಂಡ್ರ ಕೆಡೋದಿಲ್ಲಲ್ಲ ಅದ ನೀ ಎನಿ ಟೈಮ್ ಹಾ ಅಕ್ಕ.
ನೀರ್ ಮುಟ್ಸಂಗಿಲ್ಲಲ್ಲ ನಾವು.
ಹಾ ಹಾ ಅದಕ್ ನೀರ್ ಮುಡ್ಸಂಗಿಲ್ಲ ಮತ್ತ ಈಗ ತೊಳ್ದಾಗ ಬಂದ ಬಿಡ್ತತ ಅಲ್ಲಕ್ಕ ಅದು.
ಅಷ್ಟು ನಡಿತೇತಿ ನೀರ್ ಹಾಕಿ ಬೇಯಿಸತೇವಲ್ಲಾ ಪಲ್ಯಗಳು ಹಂಗೆಲ್ಲ ಬೇಯಸೋದಿಲ್ಲಲ್ಲ ಎಣ್ಣ್ಯಾಗ ತಾಳಸ್ಕೊಂಡ್ರ
ಅದು ಫ್ರಿಜ್ನಾಗ ಇಡ್ಬೋದು ಏನ ಆಗಲ್ಲಲ್ಲ ಅದು ಹಿಂಗ ಸ್ಮೆಲ್.
ಏನು ಆಗದಿಲ್ಲ ಏನು ಒಂದ್ ವಾರ ಎಂಟು ದಿವ ವಸ ಮಟ ನಡೀತೇತಿ ನೋಡು. ಹ ಅದೇ ತರ ಟೊಮೆಟೊ ಗೊಜ್ಜು ಮಾಡ್ಕೋಬಹದು ಅದು ಒಂ ವಾರ ನಡೀತೇ
ಸೇಮ್ ಇದ ಪ್ರೊಸೆಸ್ ಹಾ ಹೆಂಗ ಅದಕ್ ಸಪ್ರೇಟ್ ಐತಕ್ಕ.
ಹಾ ಹೆಚ್ಕೊಳ್ಳೋದು ಸಣ್ಣಾಗಿ ಅದನ್ನ ಎಲ್ಲಾ ಸಾಸಿವಿ. ಜೀರಿಗಿ ಎಲ್ಲಾ ನಿಂಗ್ ಬೇಕಾರ ಉದ್ದಿನ ಬ್ಯಾಳಿ ಕಡಲಿ ಬ್ಯಾಳಿ ಶೇಂಗಾ ಖಾರದ ತಕ್ಕೊಂಡ.
ಹ್ಮ್ ಹ್ಮ್ ಈ ಪುದೀನಾಗೂ ಹಾಕ್ಬೋದೇನಕ್ಕ ಉದ್ದಿನ ಬೇಳಿ ಕಡ್ಲಿ ಬೇಳಿ ಎಲ್ಲಾ.
ಹ ಹಾಕ್ಬೋದು ನಾ ಶೇಂಗಾ ಗೋಡಂಬಿ ಹಾಕರ್ತೇನಿ ಅದು ಸಪ್ರೇಟ್ ಕರ್ದ್ ತಕ್ಕೊಂಡು ಹ ಕರ್ದ್ ತಕ್ಕೊಂಡು. ಮ್ಯಾಲ ಹಾಕೊಂಡ್ ಕುರ್ಮ್ ಕುರ್ಮಂತಾವಲ್ಲ ಅವು ತಿನ್ನಾಕ್ ಚೊಲೋ ಆಕ್ ವು.
ಚೋಲೋ ಆಗ್ತೇತ್ ಹೌದು ಟೇಸ್ಟ್ ಬರ್ತೈತಿ. ಅಂದ್ರೆ ಇದನ್ನ ಆಮೇಲದು. ಅಂದ್ರೆ ಈಗ ನೀ ನೆಕ್ಸ್ಟ್ ಈಗ ನೋಡಕ್ಕ ಈಗದನ್ನ ಪ್ರಿಸರ್ವ್ ಮಾಡಿ ಇಡ್ತೀಯಾ. ನೆಕ್ಸ್ಟ್ ಟೈಮ್ ಮತ್ತ. ಅದು ಅದಕ್ ಡೈರೆಕ್ಟ್ ರೈಸ್ ಸ್ವಲ್ಪ್. ಬಾಯ್ಲ್ ಆಡ್ ಮಾಡ್ಕೋಬೇಕ ಮತ್ತ.
ಏನು ಬೇಡ ಅದ್ರ ಇರ್ತತಲ್ಲ. ನಿಂಗ್ ಬೇಕಾದ್ರ ಮ್ಯಾಲ ವೈಟ್ ರೈಸ್ ಬಿಸಿದ ಮಾಡ್ಕೊಂಡಿ ಅಂದ್ರ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಕಲಸ್. ಕ್ಕೋಬೋದು.
ಹಾ ನೀನೇ ಡೈರೆಕ್ಟ್ ಕಲ್ಸ್ಕೊಂಬಿಡ್ಬೋದು.
ಹ್ಮ ನಾವೇ ಕಲ್ಸ್ಕೊಬೇ ಹ್ಮ ಹ್ಮ ಏನು ಬೇಕಾಗಲ್ಲ ಬಿಸಿಯನ್ನ ಹಾ ಕೊಳ್ಳೋದು ಅದನ್ನ ಹಾಕ ಕೊಳ್ಳೋದು ಮತ್ತ ಒಂಚ ಒಂಚೂರು ತುಪ್ಪ ಹಾಕೊಂಡು ಕೊಡೋದು ಬೇಕಾರ ನಿಂಗ್ ಮತ್ತ. ಮತ್ತೆ ಬೇಕಾರೆ ಶೇಂಗ ಅದು ಕರ್ಕೊಂಡ್ ಹಾಕೊಳ್ಳೋದು.
ಹ್ಮ್ ಹ್ಮ್ ಹ್ಮ್ ಅದಕ್ ಬೇಕಂದ್ರೆ ಶೇಂಗಾದ್ರು ಕರ್ಕೊ. ಹ್ಮ ಎಕ್ಸ್ಟ್ರಾ ಬೇಕ್ ಅಂದ್ರೆ ಹ್ಮ್ ಹುಡುರ್ಗದು ಬಾಕ್ಸಿಗಾಕಕ ಬೆಸ್ಟ್ ಆಪ್ಷನ್ ನೋಡಿ ಸುಮ್ನೆ ಬೆಳಗ್ಗೆದ್ದು ಗುದ್ದಾಡಕಿನ ಹ್ಮ್ ಯಾವಾಗರ ಇವ್ರ ಸ್ಕೂಲ್ ಸುಟ್ಟಿ ಇದ್ದಾಗ ಇಲ್ಲ ಸಾ ದಿನ ಬಡ ಬಡ ಇ ಇದನ್ನ ಮಾಡಿಟ್ಕೊಂಡು ಒಂದ್ ಸ್ವಪ್. ಒನ್ ವೀಕ್ ತನ ಪ್ರಿಸರ್ವ್ ಮಾಡಿ ಇಟ್ಕೊಂಡ ಒನ್ ಟು ಟೈಮ್ಸ್ ಕೊಡು ಹಾ ಬರೆ ಒಗ್ಗರಣೆನ. ಪುಲಾವನ್ನಿಕ್ಕಿನ. ಈ ರೀತಿ ಒಂದು ಆಪ್ಷನ್ ಹ ಈಗ ಎಷ್ಟ ಒಂದು ಸ್ಮಾಲ್ ಒಂದ್ ಗ್ಲಾಸಿಗೆ ಎಷ್ಟು ಎರಡ್ ಸೂಡ್ ಹಾಕರ್ತಿಯ ಹೆಂಗ ನೀನು.
ನಾನ ಒಂದ್ಸಲೆ ಒಂದಚೂರು ಮಾಡ್ಕೊಂಡ್ ಇಟ್ಕೊಂಡ್ಬಿಡ್ತೇನೆ ಒಂದ್ಸಣ್ಣ ಬಾಕ್ಸ್ ತುಂಬಾ ಒಂದ್ ವ ಹ ಒಂದ್ ಒಂದ್ವರಿ ಕಟ್ನಷ್ಟ. ಕಟ್ ಹೆಂಗಿರ್ತಾವ ಅದ್ರ ಮ್ಯಾಲ ಡಿಪೆಂಡ್.
ಹ್ಮ್ ಹ್ಮ್ ಹ್ಮ್
ದ್ದಾರೆ ಒಂದ ಹಾಕ್ಬಿ ಸಣ್ಣ ವಿದ್ರೆ ಒಂದ್.
ಹ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಬೇರೆ ಬತ್ತ ಈ ಹುಡುಗುರು ಬರೆ ಮಿಂಟ್ ತಿನ್ನ ಅಂದ್ರ ತಿನ್ನೋದಿಲ್ಲ ಅವರು.
ತಿನ್ನೋದಿಲ್ಲ ಹೌದು ಹ ಹೆಲ್ತ್ ಬೆನಿಫಿಟ್ಸ್ ಏನಕ್ಕ ಮಿಂಟ್ದು.
ಅದು ಎಲ್ಲ ಡೈಜಷನ್ ಪವರ್ ಎಲ್ಲಾ ಇರ್ತಾದ್ದೆ ಅದುಕ್ಕೂ.
ಹಾ ಹಾ ಹಾ ಜ್ಯೂಸ್ ಎಲ್ಲ ಕುಡಿತಾರಪ್ಪಾ ಕೆಲೊಬ್ರು ಪುದೀನದ ಅದಕ್ಕಂದೆ ನಾನು.
ವಾಟರ್ ಮೇಲೆನ್ ಜ್ಯೂಸಿಗೆಲ್ಲ ಪುದೀನ ಹಾಕೇ ಇದನ್ ಮಾಡ್ತಾರ.
ಹಾ ಹೌದು ಅಲ್ಲ ಸಪ್ರೇಟ್ ಅಲ್ಲಿ ಒಬ್ರ ಅಂಟಿ ನೋಡಿದ್ದೆ ನಾನು. ಆ ಸಪ್ರೇಟ್ ಪುದೀನದೇ ಜ್ಯೂಸ್ ಮಾಡ್ ತರ ಅವ್ರು ಹಾ ಪುದೀನದೇ ಫುಲ್ ಅದು ಅದಕ್ಕೆನೆನೋ ಹಾಕ ಎಲ್ಲ ಮಾಡ ಎಷ್ಟು ಚಲೋ ಇರ್ತದ ಒಬ್ರ
ಅದ ಹದ್ ಅದಕ್ ಸ್ವಲ್ಪ ಮೆಣಸೆಲ್ಲಾ ಹಾಕಿ ಹೌದೌದು ಬ್ಯಾಸಗೆಗೆ ಅದು ಯಾಕಂದ್ರೆ ಅದರದ ಜ್ಯೂಸಿಗೆಲ್ಲಾ ಹಾಕ್ ತರ್ಲ.
ಹ ಹಾ ಅಂದ್ರೆ ಅದೇನೋ ಸ್ವಪ್ ತಂಪ್. ಬಾಡಿ ಕೂಲ್ ಮಾಡ್ತದಂತದು ಹ್ಮ್ ಹ್ಮ್ ಹ್ಮ್ ಸೊ ಅವ್ರ ಬ್ಯಾಸ್ಗೆಗ ಮಾಡ್ಕೊಂಡ್ ಬರ್ತಿದ್ರ ಅವಾಗ ಹ್ಮ್ ನೋಡಿದ್ದೆ ಮಾಡ್ ಟೀನ. ಅದಕೀಗ್ ನಂಗ್ ಫ್ಲಾಷ್ ಆತ್ ನೀ ಹೇಳೋದ್. ಪುದೀನಾ.
ಮಾ ಹ್ಮ್ ಹ್ಮ್ ಮಾಡ ಚಲೋ ಆಕೈತದು.
ಹ್ಮ್ ಹ್ಮ್ ಹ್ಮ್ ಸುಮ್ನ ಪಲಾವ್ ಅದ ಇದು ಏ ನಮ್ಮನೆಗ ಬರೇ ಪಲಾವ್ ಪಲಾವ್ ಏನಾರು ಡಿಫ್ರೆಂಟ್. ಮಾಡು ಏನಾರ ಮಾಡನ್ತಕ್ಷಣ ಪಲಾವ್.
ಹ ಅದಕ್ ಬೇಕಾರ್ ನೀನ್ ಅ ಪನ್ನೀರ್. ಕರ್ದನ ಹಾಕೋಬೋದು.
ಓ ರೈಸಿಗೆ.
ಹಾ ರೈಸಿಗೆ. ಅದು ಪನ್ನೀರ್ ಪುಲಾವ್ ಟೇಸ್ಟ್ ಬರ್ತೈತಿ ಶಾಲೋ ಫ್ರೈ ಶಾಲೋ ಫ್ರೈ ಮಾಡ್ಕೋಳೊದು ಹ್ಮ್ ಇಲ್ಲ ಅಂದ್ರ ಅದಕ್ಕ ಎಲ್ಲಾ ನೀನ್ ಇದ್ ಪನ್ನೀರ್ ಟಿಕ್ಕಾ ಮಾಡ್ತೇವಲ್ಲ ಮೊಸುರೂ ಗರಂ ಮಸಾಲಾ ಧನಿಯಾ ಪೌಡ್ರು ಅದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಮೊಸುರ್ನ ಇದ್ ಮೊಸುರ್ನ ಣೆನೆ ಹಾಕಿ ಬೇಸ್ತೇವಲ್ಲ ತವಾ ಮೇಲೆ ಹಂಗ ಸೈಡಿಗ್ ಸ್ನ್ಯಾಕ್ಸ್ ಇಟ್ಕೋಬಹುದು ಅದಕ್ಕ
ಹ್ಮ್ ಹ್ಮ್ ಹ್ಮ್
ದೊಡ್ಡ್ ಕ್ಯೂಬ್ ಗತ್ಲೆ ಕಟ್ ಮಾಡಿ
ಹ್ಮ್ ಹ್ಮ್ ಹ್ಮ್
ಆ ಒಂದ್ ಮೊಸುರ್ನಾಗೆಲ್ಲ ಒಂದ್ ಹತ್ತ್ ಹದಿನೈದ್ ನಿಮಿಷ ಮ್ಯಾರಿನೇಟ್ ಮಾಡಿ ಅದನ್ನ ತವಾ ಮೇಲೆ ಫ್ರೈ ಮಾಡ್ ಸೈಡಿಗ್ ನೆಂಚ್ಕೊಳಕ್ಕ್ ಸ್ನಾಕ್ಸ್ ಗತ್ಲೆ
ಹ್ಮ್ ಹ್ಮ್ ಹ್ಮ್
ಅದು ಚಲೋ ಅನ್ಸ್ತೈತಿ ಇಲ್ಲಾಂದ್ರೆ ಸುಮ್ನ ಸಣ್ಣ ಕಟ್ ಮಾಡಿ ಶಾಲೋ ಫ್ರೈ ಮಾಡಿ ಅನ್ನದ್ ಜೊತೆನು ಮಿಕ್ಸ್ ಮಾಡಿಬಿಟ್ಟ್ ಟ್ರು ಮುಗ್ಯಿತೈತಿ
ಹ್ಮ್ ಹ್ಮ್ ಅದು ಓಕೆ ಹ್ಮ್
ಹ್ಮ್ ಅದ ಚಲೋ ಅನಸ್ತೈತಿ
ಹ್ಮ್ ಹ್ಮ್ ಹ್ಮ್ ಹಿಂಗ್ ಮಾಡುದು ಅದ ಸ್ವಲ್ಪ ಅದ್ರಾಗ ಮತ್ತೇನೋ ಒಂದಿಷ್ಟು ಡಿಫ್ರೆಂಟ್ ಅನಸ್ತೇತ್ ನಮಗ ಹ್ಮ್ ಹ್ಮ್ ಹ್ಮ್ ಕರೆಕ್ಟ್ ಕರೆಕ್ಟ್.
ಬೇಕ ನಿಂಗ ಬ್ಲಾಕ್ ಪೆಪ್ಪರ್ ಪೌಡರ್ನು ಉದೃಸ್ಕೋಬಹುದು
ಹಾ ಹಾ ಹಾ ಅದು ಡಿಪೆಂಡ್ಸ್ ನಾವ್ ಖರ ಹೆಂಗ್ ತಿನ್ ಅದ್ರ ಮೇಲೆ ಅದ ಬ್ಲಾಕ್ ಪೆಪ್ಪರ್ ಹಾ ಬ್ಲಾಕ್ ಪೆಪ್ಪರ್ರ್ ಅಂತಂದ್ರೆ ಅದು ಇದು ಏನಕ್ಕ
ಮೆಣಸು ಮೆಣಸು
ಮೈಣಸ್ ಹಾ ಹಾ ಬ್ಲ್ಯಾಕ್ ಸಾಲ್ಟ ಯೂಸ್ ಮಾಡ್ಬೋದ ಏನ ಇದಕ್ಕ
ಬೇಡ ಬೇಡ ಬ್ಲ್ಯಾಕ್ ಸಾಲ್ಟ್ ಏನ್ ಬೇಡ ಮ ಮೆಣಸ ಇರ್ತೈತಲ್ಲಾ
ಹ್ಮ್ ಹ್ಮ್
ಪುಡಿ ಮಾಡಿ ಕ್ರಶ್ ಮಾಡ್ಕೊಂಡು ಅದನ್ನು ಹಾಕ್ಬೋದು ಅದು ಚಲೋ ಇರ್ತತಿ ಹಾ ಖಾರ ನಿಮಗ್ ಬೇಕಂದ್ರೆ ಅದು ಹೆಂಗ ಬರ್ತೈತಿ ಅಂದ್ರೆ ಫ್ರೈಡ್ ರೈಸ್ ತರಾ. ಟೇಸ್ಟ್ ಬರ್ತತದ. ಹ ಪೆಪರ್ ಪೌಡರ್ ಹಾಕಿದ್ರ ಅದ್ರ ಪನ್ನೀರ್. ಅವು ಇವು ಹಕ್ಬಿಟ್ವಿ ಅಂದ್ರೆ. ಫ್ರೈಡ್ ರೈಸ್ ಇನ್ ತರ ಬರ್ಬೆಕ್ ಅದು. ಅದೊ ಒಂತರ ಟೇಸ್ಟ್ ಚಲೋ ಆಕತಿ ಓಮ್ ಹಂಗ್ ಮಾಡ್. ಬೇಕ್ ಓಮ್ ಹಿಂಗ್ ಮಾಡ್ಬೇಕ ಹೆಂಗಿದ್ರು ಅದು.
ಡೈಲಿ ಅದನ್ ಅದ್ ಅದೊಂದು ಮಾಡೊಂಡ ಪ್ರಿಸರ್ವ್ ಮಾಡೊಂಡ ಒಂದ್ಸಲ ಪನ್ನೀರ್ ಹಾಕೋದು ಹೆಂಗ್ ಒಂದ್ಸಲ ಪನ್ನೀರ್ ಹಾಕೊಂಡಿ.
ಎಲ್ಲಾ ಒಂದ ಗ್ರೇವಿ ಮಾಡಿ ಇಟ್ಕೊಂಡಿರ್ತಾರ ನಾವು ಬೇರ್ ಬೇರೆ ಕೇಳ್ತಿವಿ ಅದ ಗ್ರೇವಿಗೇನ ಬೇರ್ ಬೇರೆ ಮಾಡ್ತಾರ.
ಹೌದೌದು ಅದಕನ ಮತ್ತ ಗ್ರೇವಿಗೆನ ಅದ ಸೇಮ್ ಇದಕ್ಕನ ಪ್ರಿಸರ್ವ್ ಮಾಡಿದ್ದಕ್ಕನ ಪನ್ನೀರ್ಬೇಕಂದ ಪನ್ನೀರ್.
ತರಿಂಗ.
ಹಾ ಕರೆಕ್ಟ್ ನೋಡ ಹೆಂಗ್ ಇದ ಮಾತ್ರ ಕರೆಕ್ಟ್. ಹೇಳ್ದಿ ನೋಡನ್.
ಒಂದ ಬೇಸ್ ಹಾ ಒಂದ ಬೇಸ್ ಅದು ಬೇಸ್ ಒಂದ ಇರ್ತತಿ ಅದಕ್ಕೆ ನಾನ ತರದ ಹೆಸ್ ರ್. ಹ್ಮ್ ಹೆಂಗ್ ಮಾಡ್ ಹ ಇದು ಹಂಗ ಹ ನೀ ಬೇಕಾದ್ ಮಾಡ್ಕೋಬೋದ ಅದಕ್ಕೆ ನೀ ಬರೀ ತರ್ಕಾರಿ ಫ್ರೈ ಮಾಡ್ ಹಕೊಂಡು ಹಾ ತರಕಾರಿಗಳು ಫ್ರೈ ಮಾಡಕೊಂಡು ಹ ಪ ಪರ್ಪ ದಿನ ಅನ್ಕೊಂಡ ಇಲ್ಲಾಂದ್ರೆ ಆಲೂಗಡ್ಡಿ ಬಟ್ ಣಿ ಹಾಕಿ ಹಸಿ ಬಟಾಣಿ ಆಲೂಗಡ್ಡಿ. ಅದನ್ನು ಫ ಶಲ್ಲ ಫ್ರೈ ಮಾಡಿ. ಅದಕ್ ಹಾಕೋಬಹುದು ಆಲೂ ಮಟರ್ ಪ್ ರೈಸ್ ಹಾಕೈ ತ್ತಿ. ಹಿಂಗ ಏನೇನಾರ ಒನ್ ಮಾಡೋದು. ಹಸಿ ಬಟಾಣಿ ಸೀಸನ್ಯಾಗ ಹಂಗ್ ಮಾಡ್ಕೋಬೋದು ಹಾ ಹಾ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಒಗ್ಗರಣನ್ಯಾಗ ಇದನ್ನ ಸುರದ್ ಬಿಡೋದು ಅದಕ್ಕ. ಆಲೂ ಮಟರ್ ಅಕ್ಕತಿ ಆಲೂ ಮಟ್ ರ್ ರೈಸ್ ಹ
ಹಾ ಹಾ ಹಾ ಓಕೆ ಹಾ ಹಾ.
ಆಮೇಲೆ ಒಂದ್ಸಲ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್. ಆತರದ್ದು ಫ್ರೈ ಮಾಡ್ಕೊಂಡು ಹಾಕ್ಬೋದು. ಹ್ಮ್ ಹ್ಮ್ ಆತರ ಮಾಡ್ಕೊಂಡ್ರ ವೆರೈಟೀಸ್ ಆಫ್ ರೈಸ್ ಹಾಕವ್ ಇದ್ರಗನ.
ಮಾಡ್ತೇನಿ ಹಂಗಾರ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ನಿಂಗ್ ಹೇಳ್ತೇನಿ ಹೆಂಗ್ ಬಂದದ ಹೆಂಗಿಲ್ಲ ಅಂತ ಹೇಳಿ.
ಹಾ ಟೇಸ್ಟ್ ಮಾಡಿ ಹೆಂಗ್ ಏನ್. ಎಲ್ಲಾರ ಏನಂದ್ರ ಅಂತ ಹೇಳ್.
ತ್ತನ್ ನನಗೂ ಗೊತ್ತಿದ್ದಿಲ್ಲಾ ಇವತಿಗ್ ಟ್ರೈ ಮಾಡ್ಬಿಡ್ತೇನ್ ಬಾಳ ಈಸಿ ಐತ್ಅದು. ಡಿಫಿಕಲ್ಟ್ ಟಾಸ್ಕು ಇಲ್ಲ ಅದೇನು ಮಾಡೋದು ಹಾ. ಸರಿ ಅಕ್ಕ ಹಾ ನಿಂದು ಊಟ.
ಮಾಡ್ಬೇಕ್ ಈಗ್ ನಾವು.
ಹಾ ನೀನೇನ್ ಮಾಡಿ ಸ್ಪೆಷಲ್ ಅದ ಏನ್ ಮತ್.
ಏನಿಲ್ ಹಾ ಇಲ್ಲ ನಾಳೆ ದೋಸಿಗ್ ಹಾಕಿದ್ದೆ. ಬೆಣ್ಣೆ ದೋಸೆಗೆ ರುಬ್ಬಿದೆ ಸಾರ್ ಇತ್ತು. ಈಗ ಅನ್ನ ಮಾಡ್ಕೊಂಡಿವ್ ಅಷ್ಟ.
ಸರಿ ಸರಿ. ಆಯ್ತ್ ಇಡ್ಲಾನಾ ಹೆಂಗ ಹಾ ಬೈ.